ಇನ್ನೊಬ್ಬರ ಯಾರವ
ಹ ಆರಾಮ್ ನೋಡ್ರಿ ನೀವ್ರಾಮ್ ಅಲ್ರರಿ
ಹಾ ನಾಾವ್ ಆರಾಮ್ ರೀ
ಹ್ಮ್ ಏನ್ ಮಾಡಕುತ್ತಿರಿ
ಏನಿಲ್ಲ ಖಾಲಿ ನೋಡ್ರಿ ನಿ
ಹ್ಮ್ ಹೌದಾ ಇದು ಈಗ ಏನ್ ಮಾಡ್ತಿದ್ರ ಸದ್ಯಕ್ಕೆ ನೀವು
ಏನ ಇಲ್ರಿ ಊಟ ಮಾಡಿದಿವ್ರೀ
ಹಾರಿ
ಊಟ ಮಾಡ್ ಸುಮ್ಮ್ನೆ ಕುಂತ ಕೊಂಡಿವ್ರಿ
ಈಗ ಇದು ನೀವ್ ಏನ್ ಸ್ಟಡಿ ಮಾಡ್ತಿದರಿ
ನಾವು ಕೃಷಿ ಮಾಡ್ತಿದ್ದಿವರಿ ಇವಾಗ
ಹೌದಾ ಕೃಷಿ ಅಂದ್ರೆ ಬೆಳೆ ಬಗ್ಯನು ಮಾಹಿತ ಅನ್ನ ತಗೊಬಹುದು
ಬೆಳೆಗಳ ಬಗ್ಗೆ ಆಗಿರಬಹುದು ಕಾಡ ಕಳ ಬಗ್ಗೆ ಆಗಿರ್ಬೋದು. ಈತರ ಎಲ್ಲ ಸ್ಟಡಿ ಅಭ್ಯಾಸ ಮಾಡ್ತರಿ ಹು ಮತ್ತ ಏನ ಇಲ್ಲರಿ ಕೆರೆಪ್ಪ ಅವರೇ ಹಲೋ ಕರೆಪ್ಪ ಅವರೇ ಕೇಳ್ಸ್ತಾ ಇಲ್ಲ್ವಾ ಹಲೋ
ಹಲೋ
ಹಾ ಈಗ ಕಳಿಸ್ತಾ ಇದೆ ಈಗ ಕಳಸ್ತಾ ಇದೆ
ಹಾ ಮತ್ತರ ಆರಾಮಲ್ರಿ ಯಲ್ಲ
ಸತ
ಹ್ಮ್ ಇದರಿ ನಿಮ್ಮ ವಸಂತಿನಿಲಯ ಮುಂದೆ ಏನ ಏನ್ ನೀವಿ ಗಿಡುಗಳು
ಇದು ಅಶೋಕಮರ ಐತೆ
ಅಶೋಕಮರ ಅಶೋಕ ಟ್ರೀ ಅಂತರಲ್ಲಿ ಅವ ಅಲ್ರಿ ಅವೇ ಮತ್ತೆ.
ಮತ್ತೆ ತೆಂಗಿನಮರ ಐತೆ
ತೆಂಗಿನ ಮರ ಅಂದ್ರೆ ಎಳ್ಳಿರು ಹಾಲು ಕೊಡುತ್ತೇವೆ ನೀರು ಅವಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ. ಅವು ಜ್ವರ ಅಂತ ಬರುತ್ತ ಅಲ್ವಾ ಅವು ಈಗ ಹುಷಾರು ತಪ್ತಿತ್ತಲ್ಲ ಆ ಟೈಮಿಗೆ ಎಲ್ಪ್ ಆಗುತ್ತೆಲ್ವಾ ತುಂಬಾ ಉಪಯುಕ್ತವಾಗುತ್ತೆ ಅದು. ಇಲ್ಲಿ
ಹೌದ್ರೀ ಹ ಮತ್ತೆಲ್ಲ ಕ ಪುರ ಎಲ್ಲ ನೀ ಬೆಳ್ಕ ನನ್ನ ಕಡೆಯಿಂದ ಏನ್ ಸಮಾಚಾರ
ಏನಲ್ ನೋಡ್ರಿ ಏನ್ ಸಮಾಚಾರ ಅಲ್ಲ ಮತ್ತೆ ಆಗಿಡ ಇಾಗ ನಿಮ್ಮ ಅವಾಸದ್ದ ಏನಿಲ್ಲ ಮುಂದ
ಗಿಡಗಳ ಇದ್ದಾವೆ ಮತ್ತೆ ಅದೊಂದ್ ಗಿಡ ಐತೆ ಅದ್ರ ಸರ್ ಏನು ನಮ್ಗೂ ಗೊತ್ತಿಲ್ಲ ಸುಂಬ ಸರ್ ದೊಡ್ಡದಾಗ ೈಐತೆ
ಹೌದೌದು
ಯಾವ್ದೊ ಒಂದ ಕಡೆ ಹ ಬೇನ್ ಮರ ಇದ್ದಾವೆ
ಇದು ನಿಮ್ಮ ವಾರ್ಡನ್ ಸರ್ ಚೇಂಜ್ ಆಗಿರ್ಬೇಕಲ್ವಾ
ಹ ನಮ್ಮ ವಸತಿ ನಿಲಯ ಪಾಲಕರ
ಹೌದಾ ಹೌದು ಪಾಲಕರು ಚೆನ್ನಾಗ ಚೆ ಇದ್ದಾರ
ಹೌದ್ರಿ ಚೇಂಜ್ ಆದ್ರಿ ಇವಾಗ
ಹ್ಮ್
ಹ ಭದ್ರಾವಣ ದಲ್ಲ ಇವ್ರಗ್ ಗೊತ್ತಾ ನಿಮ್ಗೆ ನಮ್ಮ ಮಲ್ಲಿ ಖರ್ಜುನ ಅವ್ರು
ಹೌದೌದು ಗಾಣಿಗರ ಅವರ ತಾಯ
ಹೌದು ಅವ್ರು ಮಹಾಾಜ್ಞಾನಿಗಳ್ರೀ ಅವ್ರು
ಹೌದಾ ಹ್ಮ್ ನಿಂಬಲ್ಲಿ ಮೆಸು ಹೌ ಹೌದು ನೀವು ವಾಯ್ಸ್ ಬೇಕ್ ಬ್ರೇಕ್ ಆಗುತ್ತಿದೀ
ಹಾ
ಹ್ಮ ಆ ರೀ ಮತ್ತೆ ಈ ಸರಿ ನಿಮ್ಮ ಮಂಜಲಿ ನಾಶನ್ನು ಕೊಡ್ತಾರೆ
ನ ಅವ್ಲಕ್ಕ ಉಪ್ಪಿಟ್ಟು ದೋಸೆ
ನಿಜ ನಿಧಾನ ಹೇಳಡ ನಿಜ ನಿ ಇನ್ನ ಅವಸರ ಇಲ್ವಾ ನಂಬಗ್
ಹೌದಾ ಅವಲಕ್ಕಿ
ಅವಲಕ್ಕಿ
ಉಪ್ಪೇಟ್ಟು
ಒಪ್ಪಿಟ್ಟು
ದಸ
ದೋಸೆ ಕಡ ಕೊಡ್ತಾರಾ
ಹೌದೌದು
ಮದು ದೋಸೆ ನಿಂಬಲ್ಲಿ ಹ್ಮ್ ಮತ್ತೆ ನ್ ಕೊಡ್ತಾರ
ಮತ್ತೆ ಅದನ್ ಬಿಟ್ರೆ ಪುಳಿಯಗ್ಯಾರೆ
ಹಾ
ಪಲಾವು
ಒಗ್ಗರಣೆ ಅಂದ್ರೆ ಇದು ಮಂಡಕ್ಕಿಿಂದ ಮಾಡುತ್ತೆ ತರಲ್ಲಗಲ್ವಾ ಹಾ ಮತ್ತೆ ಮತ್ತೇನ್ ಕೊಡ್ತಾರೆ ಮತ್ತೇನು ಕೊಡ್ತಾರೆ ಆರ ಮತ್ತೆ ಹಾ ನಾಷ್ಟೇನ್ ಕೊಡ್ತಾರ
ನ ಅಷ್ಟ ಅದೇ ದನಾರ ಎಷ್ಟ ಹತ್ನರ್ಗ
ಹ್ಮ್
್ಮ ನಿಮ್ ಕಡೆ ಸ್ವಲ್ಪ ಧನಿ ಜಾಸ್ತಿ ಕಾಯ್ತಿದೆ
ಹ್ಮ್ ಹೌದಾ
ಹೌದು
ಹ್ಮ ಇಲ್ಲ ನಮ್ಮ್ ಕಡೆಯಿಂದ ತಪ್ಪಾಗಿದ್ದೆ
ಹ್ಮ್ ಹ್ಮ್ಏ ತುಡ
ಹ್ಮ್ ಮತ್ತೇಲ್
ಮತ್ತರ ಏನಿಲ್ಲ
ನಿಮಸ್ೇ ಏನ್ ಆರಾಮಲ್ಲ ನೋಡ್ರಿ
ಹ ನೀವ್ರಾಮದ್ರ ನಮ್ ಕಡೆ ಏನದಾ
ಹಲ್ಲ ಅಂಗೇನಲ್ಲ
ಮತ್ತೆ
ಹ್ಮ್ ಮತ್ತೇ ನಿಲ್ಲ ನೋಡ್ರಿ ಇದು ವಸಂತ ನಿಲೆಯಿಂದ ನಿಮ್ಮ ಗುರುಗಳು ಚೇಂಜ್ ಆಗಿದ್ರುಲ್ಲ
ಹೌದು
ಅವ್ರಿಗ ನ್ ಫಂಕ್ಷನ್ ಏನ್ ನಡೆಯವಲ್ವಾ
ಅದ ದೊಡ್ಡದಾಗಿ ಏನು ಮಾಡಲ್ಲಾ ನಿನ್ನೆ ಸಣ್ಣ ಪುಟ್ಟ ಒಂಚೂರು ಕೇಕ್ ಕಟ್ ಮಾಡಿದೀರಿ
ಹೌದೌದೌದು ಹ್ಮ್
ಹಾ ರೀ ಮತ್ತೆ
ನಿಮ್ಮ ವಸತಿ ನಿಲದ ಏನು ಬದಲಾವಣೆ ಆಗಿದ್ದವಾಗ ಈಗ
ಈವಾಗ್ ಹೆಂಗ್ ಬದಲಾವಣೆ ಹೇಗಿಲ್ಲ ಇನ್ ಮುಂದೆ ಬಂದು ಮಾಡ್ತಾರ ಏನು
ಹ್ಮ್ ಹ್ಮ್ ಭರವಸಿದ್ದೆ ನಿಮ್ಗೆ
ಹ್ಮ ಏನು ಎಷ್ಟ ಮಾಡ್ತ ಎಷ್ಟು ಮಾಡ್ತ ಎಷ್ಟಲ್ಲ ನಮಗ್
ಹ್ಮ್ ಹ್ಮ್
ಏನ ಮಾಡ್ಬೋದು ಅನ್ಕೊಂಡಿದೀವಿ ಹ್ಮ್ ಬತ್ತರೆಕ್ಕರೊರ
ಮತ್ತೆ ನಿಮ್ಮ ವಸಂತಿ ನಿಲಯದಲ್ಲಿ ಈಗ ಏನಿನ ಜೀಗ ಹೊಸದಾಗಿ ಅಡುಿಗೆಯನ್ನು ಮಾಡುತ್ತಾರೆ ಮಾಡ ಭೋಜನಾಲಯದಲ್ಲಿಯಾ
ಹೌದ್ರೀ
ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಅನ್ನವುದು
ಹೆಂಗ್ ಮಾಡ್ತಾರ ಹೆಂಗ್ ಬಿತ್ತಲ್ಲ ಇಿಂದ ಇಲ್ಲಿವರೆಗ ಒಂದ್ಸಲ ಮಾಡಿಲ್ಲಾ
ಹಟ್ಟಿನಿಂದ ತಯಾರಾಗುತ್ತಲ್ಲ ಅದು ಅಲ್ಲ
ಹ್ಮ್ ಹೌದ್ರೀ ಇಟ್ಟೆಲ್ಲ್ದಾನೇ ರೆಡಿ ಮಾಡ್ತಾರೆ
ಹ್ಮ್ ಅದ ನಿಂಬಲ್ಲಿ ನಿಮ್ಮ ಹೊಲದಲ್ಲಿ ಬೆಳೀತೀರಾ ಅದು ಹಿಟ್ಟಂಬುದು ಅಂತಾರಲ್ಲ ಅದು ಏನಂತಾರಲ್ವಾ
ಜೋಳ
ಹಾ ಅದೇ ಜೋಳ ಜೋಳ ಈ ಕರ್ರಗ ಇರ್ತವಲ್ಲಾ ಜೋಳವು
ಅಲ್ಲಲ್ಲ ಜೋಳೆ ಬೆಳ್ಳಗೆ ಇರುತ್ತೆ
ಜೋಳ ಬೆಳಗ್ಿರುತ್ತಾ ಹೌದೌದದು ನಾನ್ ಕೇಳಿ ಎಷ್ಟೇ ನಾ ಅಷ್ಟೊಂದು ಗೊತ್ತಲ್ವಾ ಹ್ಮ್ ಹೌದು ನಾವವು ರೈತರು ಅಲ್ಲಲ್ಲಿ ನಾವವು ನೋಡವಿ ನಾವು ಬಿ ಎ ಟ ನೀಡ್ತೀವಿ ಆದಷ್ಟು ಬೇಗ ನಾವು ಚೆನ್ನಾಗಿ ನೋಡ್ತೀವಿ
ಹೌದ ರಾಮ
ಹ್ಮ ಆದಷ್ಟು ಬೇಗ ನಾವು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಸ್ವೀಕರಿಸ್ತೀವಿ ನಾವು ಕೂಡ
ಹೌದೌದ್ರೀ
ಷ್ಟು ನಾಲೆಜ್ ಇಲ್ಲ ಯಾಕಂದ್ರೆ ನೀವು ಕೃಷಿ ಮಾಡಿರಲ್ಲ ಕೃಷಿ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಿರುತ್ತಲ್ವಾ ನಿಮಗೆ
ಹೌದ್ರಿ ಹೌದ್ರ
ಹ್ಮ್ ಈಗ ಸದ್ಯಕ್ಕೆ ಕೃಷಿ ಎಲ್ಲಿ ಮಾಡಿದ್ದಾರೆ ನೀ ಕೃಷಿ ಮಾಡದ್ದರೆ
ನೋಂದು ಭೀಮ ರಾಯನ್ ಗುಡಿ
ಓಹ ಭೀಮ್ರಾಯಿ ಗುಡಿ ಓ ಚೆನ್ನಾಗಿದೆ ಅದು ಕಾಲೇಜ್ ಭಾರಿ ಚೆನ್ನಾಗಿದೆ ನಿಮ್ಗೆ ಅದು
ತುಂಬಾ ಉತ್ತಮವಾದ ಚಾಯ್ಸ್ ಮಾಡ್ರಿ ನೀವು ಹ್ಮ ಅದು ಭೀಮರಾಯನ ಗುಡಿ ಅದು ಹ್ಮ
ಹೌದ್ರಿ ಮಾಡಿದ್ದೀರಿ
ಹ್ಮ್ ಅದು ಮತ್ತೆ
ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು
ಆ ರೀ
ಇದು ಯಾದಗಿರಿ ಜಿಲ್ಲೆ ಶಾಹಪುರ್ ತಾಲೂಕಲ್ಲಿ ಬರ್ತ
ಹೌದಾ ನಿಮ್ಮ ವಾಯ್ಸ ಫುಲ್ ಫಾಸ್ಟ್ ಆಗಿ ಕಳಿಸ್ತ
ಹೌದಾ
ಹ್ಮ್ ಮತ್ತೆ ರೀ
ಯ ಹ ಮತ್ತೆ ಏನಿಲ್ಲರಿ ಎಲ್ಲಾ ನಿಮ್ಮ್ ದೇ ರಿ
ಏ ಹಂಗೇನ ಇಲ್ಲ ನೋಡ್ರಿ ನಿಮ್ಮ ಬಲ್ಲಿ ಈಗ ವಾಷಿಂಗ್ ಮಿಷಿನ್ ಅಂತ ಇರುತ್ತಲ್ ಗೊತ್ತದು
ಹ ಅ ಅದು ನಿಂಬಲ್ಲಿ ಇದೀಯಾ
ಇದೆ ಇಲ್ಲ ಅಲ್ಲಲ್ಲ ಅದು ಇಲ್ಲ ನಿಮ್ ಕಡೆ
ನಮ್ ಕಡೆ ಕೂಡ ಇದೆ ನೋಡ್ರಿ ಇಲ್ಲಿ ನಾವು ಇಂಜಿನಿಯರ್
ಹೌದ್ರೀ ಹ್ಮ
ಹ್ಮ್ ಯಾಕಂದ್ರೆ ನಾವು ಹುಡರು ಫುಲ್ ಟೈರ್ಡ್ ಆಗಿ ಬರ್ತವೆ ಕಾಲೇಜ ಹೋಗಿ
ಹ
ಮುಂಜಲೆ ಆರುಕ್ಕ ಹೋಗುತ್ತವೆ ಮತ್ತೆ ಸಾಯಂಕಾಲ ಎಂಟಕ್ಕೆ ಬರುತ್ತಾರೆ
ಹೌದಾ ಅಷ್ಟೊತ್ತರ್ತ
ಗ್ಲಾಸ್ ಫುಲ್ರಿ ಅಷ್ಟೊಂದಂತ ನಂಗಿಲ್ಲರಿ ನೀವ್ ಯಾವಗ ಬೇಕಾರ್ ಬರೋಕೆ ಹೋಗಕಿ ಏನ್ ಅನನ್ನ ಇದೆ ಅಂದನ ಇಲ್ಲ ಏನ್ ಅನಲ್ಲ ಕ್ಲಾಸಿಗೆ ಬರ್ತಾರೋರು ಅಟೆಂಡೆನ್ಸ್ ಹೋದ್ಮಾಗ ಆಯ್ತಿ ನೀವು ಎಸ್ ಅಂತಾರೆ ಹೊರಗೆ ಹಾಕಿ ಬಿಡ್ತಾರೆ ಆಯ್ತಿ ನೀವ್ ಫೇಲ್ ಅನ್ ಬಿಡ್ತಾರೆ
ಹೌದಾ ಎಸೆ ಅಂದ್ರೆ ನಿಮ್ಮ ಹಜಾರತಿ ಕಡಿಮೆ ಆಗಿರೋದಾ
ಕಮ್ಮಿ ಅಂತಾರೆ ಹಾಜರ ಆಯ್ತು ಹೋಗಿರ್ತಲ್ವಾ
ಹಾ
ಅದು ರಿಕವರಿ ಮಾಡುವಕ ಅದು ಮತ್ತೆ ಪು ಮುನ ಪ ಪುನರಾವರ್ತನೆ ಮಾಡುವ ಸಲುವಾಗಿ ಅದು ಮುಂದಿನ ಮುಂದಿನ ಕ್ಲಾಸಿಗೆ ಹಾಜರಾಗುವ ಸಲಾಗಿ ಈಗ ನೀವು ಫೇಲ್ ಅಂತ ಬಂದಬಿಡುತ್ತೆ
ಓಹೋ ಹಂಗೇನು
ಹ್ಮ್ ನಂಬಲ್ಲಿ ಹಂಗ ಇದೆ ಯಾಕಂದ್ರೆ ಮುಂದಿನ ಕ್ಲಾಸ್ಗೆ ಅಟೆಂಡ್ ಆಗ್ಬೇಕಕ್ ಇಲ್ಲಾಂದ್ರೆ ನೀವು ಫೇಲ್ ಅಂತ ಬಂದ್ರೆ
ನಾ ಉತ್ತೀರ್ಣರಾಗಿದ್ದೀರಿ ಅಂತ ಬರ್ತಾ
ಹ್ಮ್ ಹಂಗ ಬರುತ್ತೆ ನೋಡ್ರಿ
ಉತ್ತೀರ್ಣ ರಾಗಿಲ್ಲ ಅಂತ ಬರ್ತೈತೆ ಉತ್ತೀರ್ಣರಾಗಿದ್ರೆ ಪಸ್ ಹಾಕ್ತಾರೆ ಹೋಗ್ತಾರೆ
ಹಂಗೆ ನೋಡ್ರಿ
ಹ ಹಾ ಇಲ್ಲ ನಮ್ಮತ್ರ ಏನಿಲ್ಲ ಕರೆಪ್ಪರೆ ನೀವೇ ಹೇಳಬೇಕು
ನಂಬಲ್ಲಿ ಏನೇನು ನೋಡ್ ನಿಂಬಲ್ಲಿ ಬೆಳೆಗಳು ಏನೇನ್ ಹಾಕರಿ ನಿಮ್ಮ ಹೊಲದಲ್ಲಿ ಕಅಂಗಡಿ ಅಂಗಡಿ ಇವು ತಳ್ಳ್ಣಗಿರ್ತಲ್ಲ ಅಲ್ಲಿ ಉದ್ದಕ್ಕೆ ತೊಳ್ಳೊಳ್ಳು
ಇಲ್ಲಲ್ಲ ದಪ್ಪಗೆ ಇರ್ತವ್ರ
ಕಲ್ಲಂಗಡಿ ದಪ್ಪ ಇರ್ತವ
ಹೌದು
ಹೌದೌದು ಇಂಗ್ಲೀಷ್ ಏನಂತಾರೆ
ಹ್ಮ ಇಂಗ್ಲೀಷ್ಲ್ಲಿ ಅದನ್ನ ವಾಟರ್ ಮೆಲನ್ ಅಂತ ಕರಿತಾರೆ
ಹೌದೌ ಕನ್ನಡದಲ್ಲಿ ಕಲ್ಲಂಗಡಿ ಅಂತಾರ ಕಲಂಗಡಿ ಕ ಕಲಂಗಡಿ ಕಲಂಗಡಿ ಅಲವಾ ಹ್ಮ್ ಅದ್ರೊಳಗೆ ಹೆಂಗ ಕಲರ್ ಕೆಂಪಗಿರುತ್ತೆ ರೆಡ್ ಕಲರ್ ಯಾವ
ಹಹ ಹೌದು ಒಳಗಡೆ ಕೆಂಪ್ ಕಲರ್ ಇ
ಹ ಕಲರ್ ಕೆಂಪು
ಕೆಂಪ ಕಲರ್ ಹತ್ ಒಳಗಡೆ ಹ ಮೇಲ್ಭಾಗ ಹಸಿರಾಗಿರ್ತ್ರಿ
ಮೇಲ್ ಆಾಗ ಸರ ಕರೆ ಕಲರ್ ಉಳ ಇರ್ತಂತರ
ಇಲ್ಲಲ್ಲ ಕೆರಿ ಕಲರ್ ಅರಲ್ಲ
ಹೌದೌದು ನಮಗೆ ಸ್ವಲ್ಪ ಕೆಲ್ಸ ಇದೆ ಸದ್ಯಕ್ಕೆ
ಹಾ ಹಾಕರಪ್ಪ ಅವ್ರ ಹೇಳ್ರಿ
ಹೌದೌದು ಈಗ ಸದ್ಯಕ್ಕೆ ಹೊರಗ ಹೊಂಟಿವವಿ
ಹಾ ರೀ ಕರಿಯಪ್ಪ ಅವರೇ
ನೀವ್ ಆರಾಮಿದಿರ್ತಾನೆ ಎಲ್ಲಾ ಎಲ್ಲಾ ನೋಡಿ ನಿಮಮ್ಮಷ್ಟೇ ಆರಾಮ ಇಲ್ಲ ಅಂದ್ರೆ ನಾವ್ ಆರಾಮ ಇದ್ ಬಿಡ್ರಿ
ನೀವು ಆರಾಮ್ ಇದ್ರೆ ನಾವ್ ಆರಾಮ್ ಇರ್ತೀವಿ
ಹೇ ಹಂಗಗೆನೆಲ್ಲ ರೀ ಮತ್ತೆ ಈಗ ಊಟ ಏನ ಮಾಡಿರಿ ಮಧ್ಯಾೆ ಸಾಯಂಕಾಲ ರಾತ್ರಿ
ಮಧ್ಯಾಹ್ನ ಚಪಾತಿ ಅನ್ನ ಸಾಂಬಾರ್ ಐತ್ ರರಿ ರಾತ್ರಿ ರೈಸ್ ಐತೆ ಗೊತ್ತು
ಹಾ ರೀ ಸದ್ಯಕ್ಕೆ ನಾವವು ಹೊರ ಮಾಡಂವಿ ಕಾಲ್ ಮಾಡೋಕ್ಕೆ ತುಂಬರುವುದೇ ಧನ್ಯವಾದಗಳು ಬಸವರಾಜ ರೀ
ಹಾ ಸರಿ ಸರಿ ಸರಿ ಬರಿ ಆಯ್ತು ಬರರಿ ಹೋಗಿ ಬ
ಮತ್ತೊಮ್ಮೆ ಮದೊಮ್ಮೆ ಕಾಲು ಮಾಡದಕ್ಕೆ ತುಂಬಾ ಹೃದಯ ಧನ್ಯವಾದಸರ